ತಿಡ ರೀ
ನಮಸ್ತೆ ರೀ ಏನ್ ಮಾಡಕದಾರ
ಸರಿ ಏನಿಲ್ಲ ನೋಡ್ರಿ ಊಟ ಆಗಿತ್ತು ವಾಕಿಂಗ್ ಮಾಡಾತಿದೀವೀ ಮನನೆ ಮುಂದ
ಹೌದ್ರೀ
ಹ್ಮ ಅದ್ರಾಗ ಅಜ್ಜು ಬಾಜು ಸುತ್ತ ಹ ಅರ ಸ್ಪೆಷಲ್ ಏನಿಲ್ಲ ರೀ ರೊಟ್ಟಿ ಪಲ್ಲ ಅನ್ನ ಸಾಂಬಾರಿ ನಮ್ದು ಸ್ಪೆಷಲ್ ಅದು ಏನು ಇರಲ್ಲ ಜಾಸ್ತಿ ನಿಮ್ದ್ರಗೇರಿ ವೆರೈಟಿ
ಹ್ಮ್ ಸಾಂಬಾರ ಏನ್ ದಿನ ಮಾಡ್ತೀರ ನ್ರಿ ನೀವ್
ಹೂ ರೀ ಬೆಳೆ ಸಾಂಬಾರ ಮಾಡ್ಬೇಕೇರೀ ಇಲ್ಲ ಟೊಮೊಟೊ ಸಾಂಬಾರ ರೀ ಹಾ ಆಯ್ತ ಎರಡೇ ಸಾಂಬಾರ್ ಮಾಡದ್ರಿ.
ಎರಡೆ ಒಂದ್ ಒಂದ್ ಪಲ್ಯ ಜೊತೆ ಅದೊಂದು ಇರಾಬೇಕನು ಸಾಂಬಾರ್
ಹೌದು ಅನ್ನ ಸಾಂಬಾರ್ ಬೇಕೆರೀ
ಹಾ
ಆ ರೊಟ್ಟಿ ಮಾಡ್ರಿತರಿ ಮೊಸೂರ ಹಿಂಡಿರಿ ಆ ಒಂತರ ಕಾತ್ ಪಲ್ಯರೆ ಒಂದ್ ತರಕಾರಿ ಒಂದ್ ಕಾಳ್ ಪಲ್ಯ ಇರ್ತದ್ ನೋಡ್ರಿ
ಹೌದ ಹ್ಮ ಅಮ್ಮಾರ್ ಇರ್ತಾರೆ ಇನ್ ಮನ್ಯಗಾ
ಮನ್ಯಾಗ ಅವರು ಮಾಡ್ತಾರೀ ಪಲ್ಯ ಅನ್ನ ಸಾರ ಮಾಡ್ತಾರ ನಿಂತ್ ರೊಟ್ಟಿ ಮಾಡೋದಗಲ್ಲರೀ ನನ್ಗ ಒಂದ ನಾ ಒಂದ್ ಹದಿನೈದು ರೊಟ್ಟಿ ಮಾಡ್ದನೀ ಅಂದೀ ಅನ್ನ ಸಾರಾ ಬಳಿ ಅದೆಲ್ಲ ಏನೇನಾದ ಮಾಡ್ತಾರಾರೆಲ್ಲ್ಲ ಮಮ್ಮಿ ಅವ್ರು
ಹೌದ
ಹಾ ರೀ ನಮ್ಮ ಮನೆಗ ಒಂದ ಇಲ್ಲ ಅಂದ್ರೆ ನಡಲ್ರಿ ಬರೇ ರೋಟಿ ರೊಟ್ಟಿ ರೊಟ್ಟಿ ಪಲ್ಯ ಮಾಡಿ ಬಿಡ್ತೇನ ಅಂದ್ರ ಇಲ್ಲ ಅದಿಕ್ಕೇ ಕಂಪಲ್ಸರಿ ಅನ್ನ ಸಂಬಾರ್ ಮಾಡೇಲೆಬೇಕು
ಮಾಡೆಬೇಕು ಅಂದ್ರೆ ಬೆಳಗ್ಗೆ ಟಿಫಿನ್ ಏನು ಮಾಡಲ್ಲ ಡೈರೆಕ್ಟ್ ಊಟಾನೇ
ಹಾ ಬೆಳಿಗ್ಗೆ ರೀ ಯಾಕಂದ್ರ ಟಿಫನ್ ಮಾಡ್ದೇವ ಅಂದ್ರ ಮತ್ ಮಧ್ಯಾಹ್ನ ಊಟಕ್ಕೆ ಯಾಕಂದ್ರ ರೊಟ್ಟಿ ಚಪಾತಿ ಬೇಕೇ ಅಲ್ರರಿ ಮತ್ತೊಂದ ಇನ್ನದೊಂಬೆ ಎಲ್ ಮಾಡ್ಕೋದು ಅಂತೇಳಿ ಮುಂಜಾನನೆ ಏನ್ ಮಾಡ್ತಾರಿ ರೊಟ್ಟಿಯಾರ ಚಪಾತಿಯರ ಮಾಡ್ಬಿಡ್ತಾರಿ
ಹ್ಮ್
ನನ್ ಹೋಗ ಟೈಂನಗ ಒಂದಿಷ್ಟು ರೊಟ್ಟಿ ಮಾಡ್ಬಿಡ್ತೀನ್ ರೀ ಮಮ್ಮಿರ ಪಲ್ಯ ಎನ್ನರ ಮಾಡ್ತಾರ ನಮ್ ಅಕ್ಕನ್ ಮಗಳು ಒಬ್ಬಕಿ ಅದಾಳರಿ ಅಡ್ಕಿ ಕಸ ಹುಡುಗಿ ರಂಗೋಲಿ ಹಾಕಿ ಬಂದಿಕ್ಕಿ ರೆಡಿ ಆಗಿ ಆಕಿ ಸ್ಕೂಲ್ಗೆ ಹೋಗ್ತಾಳೆ ನನ್ ಎದ್ದು ರೊಟ್ಟಿ ಮಾಡಿ ರೆಡಿ ಆಗ್ತನಿ ಮಮ್ಮಿ ಎಲ್ಲಾರ್ಗ ಊಟ ಕೊಟ್ಟ ಹಂಗಗೆ ಬಾಕ್ಸ್ ಹಾಕ್ ಬಿಡ್ತರಿ ತಗೊಂಡಕೇಶನ್ ಹೋಗಾದ್ರಿ
ಅಷ್ಟೇ ಅಷ್ಟೇ ಇರಬೇಕ್ರಿ ಮನೆಯಗಾ ಒಬ್ರೇ ಎಲ್ಲಾ ಮಾಡ್ತೀನಿ ಅಂದ್ರೆ ಆಗಲ್ರಿ
ಅವಸ್ರ ಅವಂಸ್ರ ಅವಸರ ಆಗ್ತಾದ್ರಿ ನಮ್ಮಟ್ಟ ನಾವ ಊಟ ಮಾಡಲಾರದೇ ಹಾಗೆ ಹೋಗತವೀ ಒಂದೊಂದು ಸತಿ ಸರಿ ಒಬ್ರೇ ಇದ್ರ ಅಯ್ಯಪ್ಪ ಬೆಂಗಳೂರುರ್ನಾಗ ಇದ್ದೀನ್ರಿ ಒಂದ್ ಎರಡ್ ವರ್ಷ ಆಲಸ್ ಸ್ಕೂಲ್ಗೆ ಹೋಗ್ತಿದ್ದೆ ನಾನ್ ನನ್ನ ಗಂಡ ಇಬ್ಬರೇ ಇದೀವಿ ಅಂದರು ಕೂಡ ರೀ ಇ ಇವಾಗ ಒಂದ್ ಜೀರ್ರಿಗೆ ಮಾಡದು ಕೂಡ ನಾವೇ ರೀ ಅಂತ ಪ್ರರೀತಿ ಮುಂಜಾನೆ ಎದ್ದು ಎಲ್ಲಾ ಕಸ ಹುಡುಗಿ ಸಾಮಾನಿ ತೊಳೋದು ಅವ್ರ ಚಾ ಮಾಡಿಕೊಟ್ಟಿ ಕೊಟ್ಟಿ ನಷ್ಟ ಮಾಡಿ ಅವ್ರಿಗೆ ಮಧ್ಯಹ್ನ ಹಾ ನೋಡ್ಬಾರ್ದ್ ಅಟ್ಟೆಲ್ಲ ಮಾಡಿ ರೆಡಿ ಆಗಿ ನಾನ್ ಒಂಬತ್ತ್ತುವರೆ ಸ್ಕೂಲ್ಗ್ ಹೋಗ್ಬೇಕ್ರಿ ಮತ್ ನಾನು ಆಟೆಲ್ಲಾ ಮಾಡಿ ನಾನು ಊಟ ಇಲ್ಲ ಪ್ರಾವೇಟ್ ಹೋಗ ನ್ರಿ ಓರಿಯಂಟಲ್ ಪಬ್ಲಿಕ್ ಸ್ಕೂಲ್ ಅಂತತ್ರಿ ಅಲ್ಲಿ ಪ್ರೈಮರಿ ಹೋಗ್ ಹಗಂದ್ರೀ ಹೈ ಸ್ಕೂಲ್ ಏನ್ ಇರ್ಲಿರಿ
ಹ್ಮ್ ಅಲ್ಲಿ ಅಲ್ಲಿ ಪೇಮೆಂಟ್ ಎಲ್ಲ ಚಲೋ ಇರ್ತದ್ರೀ
ಹಾ ರೀ ಅವಾಗ ಹದ್ನೆೆಂಟ ಸಾವಿರ ಕೊಡ್ತಿದ್ರು ನೋಡ್ರಿ
ನೋಡ್ರಿ ಚಲೋಆಯ್ತೆ ಅಲ್ಲಿ ಇಲ್ಲಿ ಏನ್ ಕೊಡ್ತ
ಇಲ್ಲಿ ಟೀಚರ್ಸ್ ಪೇಮೆಂಟ್ ಕಡಿಮೀ ರೀ ಈ ಕಡೆ ಹನ್ನೆರಡು ಸಾವಿರರೀ ಆ ಪ್ರೈವೇಟ್ನಾಗ ಹೋದ್ರೆ ಬಾಳ ಅಂದ್ರೆ ಹತ್ ಸಾವಿರರಿ
ಹತ್ ಸಾವಿರ ಅದ್ರಾಗ ಪ್ರೈಮರಿ ಅಂದ್ರೆ ಕೇಳಬೇಡ್ರಿ ಆರು ಏಳು ಅಷ್ಟೇ ಆದ್ರೆ ಹೈಸ್ಕೂಲ್ ಅಂದ್ರೆ ಸ್ವಲ್ಪ ಹತ್ತು ಹನ್ನೆರಡು ಕೊಡ್ತಾರ ಪ್ರೈಮರಿ ಅಂದ್ರೆ ಏಳೋರ ಒಳಗೆ ಏಳೇ ಲಾಸ್ಟ್
ಆ ಕಡೆ ಎಲ್ ರರಿ ಟೀಚರ್ ಸ್ಟಾರ್ಟಿಂಗ್ ಹದ್ ಸಾವರ್ ಕೊತಾರೆ ಏನೋ ಒಂದ ಐದ ವರ್ಷ ಆರು ವರ್ಷ ಎಕ್ಸ್ ಸ ಸಲ್ ಟೀಚರ್ ಚಲೋ ಅದಾರಿಡೆ ಪೇಮೆಂ ಗರ್ಮೆಟ್ ಟೀಚರ್ ತಗೊಳಲ್ರಿ ಆ ತರ ಸಲ್ರಿ ತಗೋತಾರರಿ
ಹ್ಮ್ ಮತ್ತ ವರ್ಕ್ ಹಂಗೆ ಇರ್ತದ ಅಲ್ಲಿ ಹ್ಮ್ ಹ್ಮ್ ಇಲ್ಲಿ ಮಾಡ್ದಷ್ಟೇ ಇರ್ತದ ಮತ್ತೇನ್ ಹ್ಮ
ಹಾ ರೀ ಮತ್ತೆ ತಿಲ್ಲಿ ಹಂಗೆ ಒಂಬತ್ತುವರೆ ಸ್ಟಾರ್ಟಾಗಿಿ ನಾಕುವರೆ ತನ ಇಲ್ಲ ರೀ ಇಲ್ಲಿ ಒಂಬತ್ತುವರೆ ಸ್ಟಾರ್ಟ್ ಆಯ ಮೂರ್ವರೆ ಲಾಸ್ಟ್ ರೀ
ಚಲೋ ಅಲ್ರಿ ಮತ್ತೆ ಮೂರ್ವರಿ ಲಾಸ್ಟ್ ಅ ಅ ಟ್ರಾಫಿಕ್ ನಾಗ ಇದ ಆಗ್ತದ ಅಂತಿ ಕೊಡ್ತಾರೆ ನ
ಪ್ರೈಮರಿದವ್ರ ಒಂದುವರೆಗೆ ಲಾಸ್ಟ್ ರೀ ಪ್ರೈವಟ್ ಸ್ಕೂಲ್ಗ್ರಿ ಹಾಗಿ ಅ ಏನ್ ಮಾಡ್ತಾರಿ ಮನಿಯೊಬ್ರು ದರ್ ಒೊಬ್ರು ಮನ್ಯಾಗ ಹೋಮ್ ಟ್ಯೂಷನ್ ಮನ್ಯಗ ಟ್ಯೂಷನ್ ಹೇಳ್ತಾರಂತ್ರಿ ಸ್ಕೂಲ್ ಮುಗ್ಯನ ಟ್ಯೂಷನ್ ಕಚ್ ಬಿಡ್ತ ಹೋಗ್ಬಿಡ್ತ ರೀ ಹ್ ಹಾ ರೀ
ಅಂದ್ರ ಪೇರೆಂಟ್ಸ್ ನ ಡ್ಯೂಟಿ ಅದು ಇದು ಹಾಕ್ತಾರ ಮಕ್ಳಕ್ ಇದು ಮಾಡಕ್ ಆಗಲ್ಲ
ಹಾ ರೀ ಟ್ಯೂಷನ್ ಆಗ್ಬಿಡ್ತಾರೆ ಎರಡು ಆಗ್ತವ್ರೆ ಅಲ್ಲಿ ಸ್ಕೂಲ್ಗೂ ಹೋಗತಾರ ಮಕ್ಳು ಟ್ಯೂಷನ್ ನಾಕೂವರೆ ಅನಕ ಸ್ಕೂಲ್ ಟ್ಯೂಷನ್ ಮುಗಸಕೊಂಡ ಬ್ಬ ಬಿಡ್ತಾರ ನೋಡ್ರ ಮಳು
ಹ್ಮ್ ಚಲೋ ರೀ ಅದ್ಕ್ಕೆ ಬೆಂಗ್ಳೂರು ಎಲ್ಲಾ ಸೇರ್ಕೊಂಡ್ಬಿಟ್ಟಾರ್ ಮಂದಿ
ಮ ಇಲ್ಲಿ ಏನ್ ಮಾಡದ್ರೀ ಎಲ್ಲಾ ಮತ್ತ ಗುಳೇನ ಹೋಗ್ಯದ ಅಂತ ಹೇಳ್ತಾರೆ ಯಾದ್ಗಿರಿ ಜನ ಇಲ್ಲಿ ಅವ್ರ ಕೆಲಸ ಮಾಡ ಸ್ಯಾಲ್ರಿ ಸಿಗಲ್ರಿ ಹಂಗಾಗಿ ಏನ್ ಮಾಡ್ತಾರ ಅ ನೋಡ್ರಿ ಇಲ್ಲಿ ಕೆಲ್ಸನ ಬೆಂಗ್ಳೂರ್ನ ಮಾಡಿದ್ರ ಪೇಮೆಂಟ್ ಜಾಸ್ತಿ ಸರಿ ಮತ್ತ ಅಲ್ಲಿ ಇರ್ಬೇಕಾದ್ರೆ ಖರ್ಚುನು ಜಾಸ್ತಿನೇ ಅದ ರೀ ಎಲ್ಲ ಒಂದು ಷ್ಟ ಒಂದ್ ರೂಮ್ ಬಡ್ಗಿಡಿತವಿ ಅಂದ್ರೆ ಏಳು ಎಂಟು ಸಾವಿರ ರೂಪಾಯಿ ಬೇಕಿ ಬ್ರೀ ತ ಒನ್ ಬಿ ಎಚ್ ಕೆ ಅಷ್ಟೇ ರರಿ ಟ ಟೂ ಬಿ ಎಚ್ ಕೆ ಬೇಕಂದ್ರೆನೆ ಎಂಟು ಹತ್ತು ಸಾವಿರ ರೂಪಾಯಿ ಅಡುಿಗೆದಾರನೆ
ಹ್ಮ ಇಲ್ಲ ಏನ್ರ ಟೂ ಬೆಡ್ರೂಮ್ ಅಂದ್ರನು ಇಲ್ಲಿ ಏಳ್ ಏಟ ಸಾವಿರ ತೋತಾರ ಏಳ್ರ ಎಂಟ
ಇಲ್ಲೇ ಆಯ್ ಸರ್ ತೋತ ನಮ ಕೆಂಬಾವಿನಗರಿ ಬಿ ಎಚ್ ಕೆ ಅಂದ್ರ ಏ ಆರ್ ಸೈಬರ್ ಲಾಸ್ಟ್ ರೀ
ಹ್ಮ್ ಇಲ್ಲ ಎಲ್ರರಿ ನಾವ್ ಒಂದ ಬೆಡ್ರೂಮ್ದ ಆದ ಇಲ್ಲ ಐ್ ಕೊಡ್ತೀವ ನ
ಅದ ಸುರಪುರ ರ್ಆಗ್ತದಲ್ಲರರಿ ಸ್ವಲ್ ತಾಲುಕ್ ಪ್ಲೇಸ್ ಆಗ್ತದಲ್ಲ ಸ್ವಲ್ಪ ಜಾಸ್ತಿ
ತಾಲೂಕ ಪ್ಲೇಸ್ ಆಗ್ತದ ಅದ್ರಾಗ ಎಲ್ಲ ಫೆಸಿಲಿಟಿ ಆತ್ತ ಅಂದ್ರೆ ಆಯ್ತ್ ಮುಗೀತತ್
ಹೌದ್ರಿ
ನೀರ್ ಗೀರೆ ಎಲ್ಲಾ ಒಳಗೆ
ಹಾ ರೀ ಅಟ್ಯಾಚ್ ಬಾತ್ರೂಮ್ ಅ ಮಾಸ್ಟರ್ ಬೆಡ್ರೂಮ್ ಅದೇನ್ರಿ ಹ್ಮ್ ಹಂಗಿತ ಸ್ವಲ್ಪ ಬಾ ಇದು ಜಾಸ್ತಿ ರರಿ ಹಾ ರರಿ ನಾವು ಅದಕ್ಕೆ ಸರಿ ಕೆಂಬನಾಗ ಎಲ್ಲ ಎಲ್ಲಾ ಕೇಳಿದ್ರೆ ಮನಿ ಬಾಗ ಸಿಗ್ಲಿಲ್ರರಿ ಸುಮಾನ್ ಜಾಗ ಐತ್ರಿ ಇ ಕೆಂಬವಿನಾಗ ಅಲ್ಲೇ ಕಟ್ಕೊಂಡಿವವ್ರಿ ಸುಮ್ಮ್ ತರ್ಟಿ ಫಾರರ್ಟಿ ಸೈಟ್ನಾಗ
ಹಾ ಹಾ ಹ್ಮ ಚಲೋ್ರೆ ಅದನ ಇದೇನ್ ಮತ್ಲಿ ತಿಂಗಳ ಹಾನ್ ಅಷ್ಟಿಗೆ ತಿಂಗಳ ಬಂದ್ಬಿಡ್ತದೆ ಆಯ್ ಸಾವಿರ ಕಟ್ಟಬು
ಇಲ್ಲ ಅಂತ್ ಬ ಪ್ರೀತ್ರಿ ಐದ ಸಾವಿರ ಮ್ಯಾಲ ಅದ ರೀ ಬಾಡಿ ಎತ್ತ ತಿಂ ಐ ಸಾವರ ಕಟ್ಟಿದ ಒ ಹೆಡ್ ಅವ ಒಂದ ವರ್ಷ ಅವ ಸಾವಿ ರೂಪಾಯ ಐತ್ರಿ
ಅದೇ ಆಗ್ತದೆ ಅದ್ ಈಗ ಅದನ್ನ ಒಂದ್ ಬಿಸ್ನೆಸ್ ಆಗ್ಯದ ಈಗ ಜಾಗ ಇತ್ತಂದ್ರೆ ಮನಿ ಕಟ್ಟೋದು ಬಡಗಿ ಕೊಡದು
ಬಾಗಿ ಕೊಡದ ಹೌದ್ರಿ ನಾವ್ ಇರತ್ತನ ಇರೋದ್ರಿ ಅಲ್ಲಿ ಬಾಡ್ಗ ಕೊಟ್ಕೆ ಹೋಗ್ಬಿಡದ್ರೀ ನಮ್ಮ ಊರ್ ಕಡೆಗೆ ಹಾ ರೀ
ಮನ ಇದ್ದವ್ರ ಬೆಂಗ್ಳೂರಲ್ಲಿ ಸೆಟ್ಲ್ ಆದವ್ರ ಇಲ್ಲ ಎಲ್ಲಾ ಬಾಡಗಿನ ಕೊಟ್ಟು ಹೋಗ್ಬಿಟ್ಟಾರ ಆಯ್ತು
ಮತ್ತತ್ ಹ್ ರರಿ ಹಂಗೇರಿ ಮುಂದ ಪರಿಸ್ಥಿತಿ ಹೆಂಗ್ ಬರ್ತ ಹೇಳಕ್ ಆಗಲ್ರರಿ ಇರೇ ಬೇಕ್ರೀ ಸ್ ಒಂತೊಂದ್ ಊರಾಗ ಒಂದ ಮನಿ ಇತ್ತಂದ್ರ ಅದೊಂತರಾ ಬಾಡಿಗೆ ಕೊಟ್ಟ್ರೆ ತಿಂಗಾ ಮಂತ್ಲಿ ಪೇಮೆಂಟ್ ಬಂದಂಗಗೆ ಆಗ್ತಿ
ಹ್ಮ್ ಅದನ್ನು ಅಂತ ನ ಜಾಬ್ ಇದ್ದಂಗೆ ಅದು ಇನ್ಕಮ್ ಸೈಡ್ ಗೆ
ನಾವೇ ಅನ್ಕೊಳತಿವಿ ಮ್ಯಾಗ ಇನ್ನೊಂದ ಕಟ್ಟಿದ್ದೆ ಅಂದ್ರ ಮ್ಯಾಲ ಬಡಗಿ ಕೊಡಕರ ಆಗ್ತಂತ ಮನಿ ದೋಸ್ ಕಿಲ್ರಿ ಇ್ರು ಮ್ಯಾಲೊಂದು ಮನಿ ಕಟ್ಟಟ್ಟು ಸುಮ್ಮ ಎಷ್ಟ ಇ ಮಾಡ್ಯಾರಿ ಗತ್ಗಿನ ಕೊಟ್ಟಿವಲ್ರಿ ಅವ್ರರು ಕರಕ್ತ ಕೆಲ್ಸಾ ಮಾಡಿಲ್ರಿ
ಹೌದಲ್ರಿ ಹ್ಮ
ಹಾ ರೀ ಸುಮ್ಮಾ ಮನ್ಯಾಗ ಯಾರೊಬ್ರು ಹಿರೋ ನಿಂತು ಮಾಡ್ತ
ನಿಂತು ಮಾಡ್ಸ್ಬೇಕ್ರೀ ಅವ್ರಿಗೆಗೆ ಕೊಟ್ರೆ ಅವ್ರು ಎಕಡ್ ಬೇಕಡ್ ಮಾಡಿ ಬಿಟ್ಬಿಡ್ತಾರೆ
ಇಪ್ಪತ್ತೈ ಲಕ್ಷ ಗುತ್ತಿಗೆ ಕೊಟ್ಟಾರೀ
ಹಾ ಹಾ ಎಲ್ಲಾ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನ
ಕಂಪ್ಲೀಟ್ ಮಾಡಿ ಚಾವಿ ಹಾಕಿ ಕೊಟ್ಟನ ಮ್ಯಾಲಿಂದ ನಕ್ ಕೆಲ್ಸ ಬಿಟ್ಟಿದಿರಿ ಮತ್ ಮ್ಯಾಲಾಗ ಅದು ಸುತ್ತ ಗ್ರಲ್ ಹಚ್ಕೊಳ್ಳೋದು ಆ ಮತ್ತದು ಇದು ನಾವೇ ಮಾಡ್ಕೊಂಡಿದ್ರಿ ಎರ್ ಲಕ್ಷ ಕೊಟ್ಟು ಮತ್ ಮ್ಯಾಲ
ಆಮೇಲೆ ಎಕ್ಸ್ಟ್ರಾ ಎರಡ್ ಲಕ್ಷ ಅಂದ್ರೆ ಎಲ್ಲಾ ಅವ್ರ ತತ್ತತಾರೆಏನ ಅವ್ ಐಟಮ ಅದೆಲ್ಲ ಏೇನ್ ಬೇಕ ಮಟೀರಿಯಲ್ ಎಲ್ಲ ಅವ್ರ
ಎಲ್ಲ ಅವ್ರೇ ರೀ ನಾವ್ ಏನು ಬರಂಗಿಲ್ಲ ನೀರ್ ಸೈತನ ಹೊಡಂಗಿಲ್ಲ ರೀ ಮನಗೆ ಎಲ್ಲ ಅವರೇ ಮಾಡ್ಕೊಡ್ತಾರೆ
ಎಲ್ಲ ಅವರ ಮಾಡ್ಬೇಕ ಲೇಬರ್ಗೆ ಇಬರ್ ಎಲ್ಲ ಯಾರು ಏನೇನ್ ಬೇಕ ಎಲ್ಲ ಅವರೇ ತರ
ಹಾ ಎಲ್ಲ ತ ಅವ್ರನೆೇ
ಹ್ಮ ಅಂದ್ರೆ ಫುಲ್ ಪೇಮೆಂಟ್ ಕೊಡ್ಬೇಕೇನ ಅವ್ರಿಗೆ ಹಿಂಗ ಕೊಡ್ಬೇಕ
ಇಲ್ಲ ರೀ ಕಂತ ವಾಯಜ ಕೊಡ್ಬೇಕ್ರೀ ಅಂದ್ರ ಮನಿ ಒಂದ್ ಒಂದ್ ವರ್ಷನ ಮನಿ ಮುಗಿಸಸ್ತನ ಅಂದ್ರ ಮೂರ್ ತಿಂಗಳ ಮೂರ್ ತಿಂಗಗಳಳ ಮೂರ್ ತಿಂಗ್ಳಿಗೆ ಹಿಂಗ ರೊಕ್ಕ ಕೊಡ್ಬೇಕ ರೀ ಅವ್ರಿಗೆ
ಹಾ ಕಂತಾಯ್ತು ನಾವವು ಎಷ್ಟ್ ವರ್ಷ ಆಗ ಮುಗಿಸತಿೀವಿ ಕಾಂಟ್ರಾಕ್ಟ್ ಅದ್ರ ಮ್ಯೆ ಡಿಪೆಂಡ್
ಡಿಪೆಂಡ ರ
ಹ್ಮ ಈ ನಮ್ಮ ಪರ್ಷದವ್ರನು ಒಬ್ಬರು ನಲ್ವತ್ ಲಕ್ಷಕ್ ಮುಗಿಸಕೊಂಡಾರ್ರೀ ಪೂರಾ
ನಲ್ವತ್ ನಕ ಅವ್ರದಲ್ಲ ಫರ್ನಿಚರ್ ವರ್ಕ್ ಅದೇನು ಪಿ ಒ ಪಿ ಅದೆಲ್ಲಾ ಬಂದ ನಲ್ವತ್ ಲಕ್ಷ ಆಗಿರ್ತದ್ರೀ ಫರ್ನಿಚರ್ ವರ್ಕ್ ಪಿ ಓ ಪಿ ಹಾಕ್ಸಲ್ ರರಿ
ಹ್ಮ್ ಅದ ಅಂದ್ರೆ ಇಪ್ಪತ್ತೈದ್ ಲಕ್ಷ ಬಂತೆೇ ನ ಹ್ಮ್
ಹಾ ಪಿ ಒ ಪಿ ಅದ ರೀ ನಾಲ್ಕ್ ಲಕ್ಷ ಎಲ್ಲಾ ರೂಮಿಗೆ ಬೆಡ್ ಎರಡ್ ಬೆಡ್ರೂಮ್ ಒಂದು ಹಾಲಿಗೆ ಪಿ ಓ ಪಿ ಮಾಡ್ಸ್ಬೇಕಂದ್ರನನೆ
ಹ
ಐದ್ ಅರ ಲಕ್ಷ ಬೇಕ ರೀ ಫರ್ನಿಚರ್ಗ ಒಂದ ನಾಲ್ಕಕ್ ಲಕ್ಷ ರೀ ಅದಕ್ಕೆ ಬೇಕ್ರೀ ಮ್ಯ ಎಂತ ಬೇಕಂದ್ರೆ ಮುಂದ್ ಮಾಡ್ಸ ಹಕೋಬೋದ್ರಿ ಸದ್ಯಕ್ ಬಿಡಪ್ಪಾ ಸುಮ್ ಹೂವ ಒ್ ಆಡಂಬರ್ ಕರ್ಸಿ ಹಾಕತ್ತ ಯಕಶಂದ್ರ
ಹೌದೌದು ಹ್ಮ ಚಲೋ ಬಿಡ್ರಿ ಅದನ್ ಮತ್ತ ಜಾಗಕ್ ಒಂದ್ ಹ ಲಕ್ಷ ಲಕ್ಷ ಅಂದ್ರ ನಾವ ಎಲ್ಲ ಮೂವತ್ ಮೂವತ್ತೈದ ಲಕ್ಷನೇ ಬಂತದೆ
ಹಾ ಮೂವತ್ತೈಂಗ ಮೂವತ್ತ ಅದ ರೀ ಜಾಗ ಕಾಟ ರೇಟ್ ಅದ ರೀ ನಮ್ಮ ಮನೆ ಮುಂದೆಂದ್ ಎಡರ ಫ್ಲಾಟ್ ಅದಾವ ರೀ ನಮ್ದು ತರ್ಟಿ ಫಾರರ್ಟಿಗೆ ಎಷ್ಟು ಈಗ ಏಳ ಲಕ್ಷ ಕೇಳ್ತಾರಿ ಇಲ್ಲಿ ಪ್ಲಾಟ್ಗಳು ಸ್ಟಾರ್ಟಿಂಗ್ ನಾವೇ ಒಂದ್ ನಾಕ್ ಲಕ್ಷ ಕೊಟ ತಗೊಂಡಿವ್ರಿ ಈಗ ಒಳ
ಏಳು ಲಕ್ಷ ಅಂಗಿ ರೀ ರೇಟ್ ಜಾಸ್ತಿ ಆಗ್ತಂತ ಹ
ಪ್ಲಾಟರ ನೋಡ್ರಿ ಮನಿ ಕಟ್ಟಿದ್ರಲ್ಲ ಲಾಸ್ ಇಲ್ಲರೀ ಮೇಡಮ್ ರೀಫ್ಲಾಟ್ ತಗೊಂಡ್ ಬಿಟ್ಟೆ ಅದ್ರ ನಾಳ ಒಂದು ಕ ಡಬಲ್ ಆಗಿರ್ತವ ರೀ ರೇಟ್ ಅದೊಂದ ಬಿಸಿನೆಸ್ ರೀ ಈಗ ರೊಕ್ಕ ಇದ್ದಾರ ಏನ್ ಮಾಡ್ ಒಂದ ಪ್ಲಾಟ್ ತಗೊಂಡ್ ಬಿಟ್ಟ ಬಿಡ್ತರಿ ಅದು ಎಲ್ಲಿ ಮಂದಿ ಬಡ್ಡಿ ಕೊಟ್ಟ ಬಡ್ಡಿ ಕೊಟ್ರಿ ಅತ್ ಕಳಲ್ರಿ ಯಾರು ಎಲ್ ಒಂದ ಜ ಆಗತ್ತ ಅಂತ ತಗೊಂಡ್ ಬಿಟ್ಬಿಡಲ್
ಈಗ ಸಸ್ತದಾಗಿದ್ದ ತಗೋಳ್ಬೇಕು ಅಲ್ಲಿ ಆಮೇಲೆ ರೇಟ್ ಬಂದೇ ಬರ್ತದ ಅದಕ
ಬಾ ಬರ್ತಾವ್ರೀ ಒಂದ್ ಕಡೆ ಪ್ಲಾಟನ್ ಅಂದ್ರ ರೇಟ್ ಆಗಿ ಆಾಕ್ತಾವ ನೋಡ್ರಿ
ನೀವು ವರ್ಷ ವರ್ಷ ಹೆಚ್ಚಾಗ್ತಂದ್ರ ವರ್ಷ ಹ್ಮ್ ನಮ್ಮಮ್ಮವ್ರ ಮೊದ್ಲು ಮೂವತ್ ಸಾವರ ತಗೊಂಡಾರ ಅಂದ ಫ್ಲಾಟ್ ನಾವ್ ಸಣ್ಣವರಿಂದಾಕ್ ಈಗಂದ ಇದೇ ರೇಟ್ ಮೂವತ್ ಲಕ್ಷ ಅದೀಗ
ಮೂವತ್ ಲಕ್ಷ ಅದಿಲ್ರರಿ ನೋಡ್ರಿ ಮತ್ತ ಯಾವರು ಗಳಸಲ್ಲ ಹೇಳಿ ಯಾರ್ ಗೌರ್ಮೆಂಟ್ ಜಾಬ್ದವರ್ ಗಳಸಲ್ಲ ಮೂವತ್ ಲಕ್ಷ
ಮೂವತ್ ಲಕ್ಷ ಅಂದ್ರೆ ಏನ್ ಅನ್ಬೇಕದಸ
ಹಾ ರೀ
ಅದೇ ಬಾಜು ಮನೆ ಇಪ್ಪತ್ತೈದ್ ಲಕ್ಷಕ್ಕ ಹೋಗ್ಯನ ಅದು
ಎಲ್ಲಿ ಅದ್ರೀ ಎಲ್ಲಿ ಸುರ್ಪುರ್ನಾಗ ರೀ ಶಾಪ ಹುರ್ನಗ ಅಂತ ಅಲ್ಲಿ ಪ್ಲೇಸ ತಗೋಬೇಕ ರೀ ಶಾಪುರ ಸುರ್ಪುರ
ಅಪ್ರ ಎಲ್ಲಾ ಸಿಟಿ ಆಗ್ತದೆ ಎಲ್ಲಾ ಫೆಸಿಲಿಟೀಸ್ ಸಿಗ್ತದ ಹ್ಮ್
ಅಳ್ಯಾಗ ವಲಯ ಇರಬೇಕಂತ ಸಿಟ್ಯಾಗ ಮನಿ ಇರಬೇಕು ಅಂತರೀ ಹಾ ಹಳ್ಳೇಗ್ ಹೊಲ ಇದ್ದಟೆ ಸಿಟಾ ಮನೆ ಇದ್ದ್ದ ಇನ್ಕಂಬ್ರಿ ಹಳ್ಳೆಗ್ ಹೊಲಾ ಇದ್ದುನ್ಕ ಇನ್ಕಮ್ ಬರ್ತದ್ರೀ ಮತ್ತೇನಲ್ರಿ
ಹವ ರ
ನಾ ರೀ ಹೊಲಾನು ಅದೇ ಇರ್ಬೇಕ್ರೀ ನಿಮ್ದು
ಹಾ ಇದಾರೆ ಊರ ಊರಾಗ ಅದಾವ್ರೀ ನಮ್ಮ ಮನೆಯವರು ನೀ ಎಲ್ಲಾರೂ ಲೀಜಿಗೆ ಹಾಕಿವವಿ ಎಲ್ಲಿ ನಾವು ಮಾಡದಕ್ಕೆ ನಮಗೆ ಏನ್ ಬರ್ತದದು ನಮ್ಮ ಮಾಾವಾರ ಮದ್ಲು ಮಾಡಿದ ಇದ ಈಗಲ್ಲ ಡಿವೈಡ್ ಆಗನೆ ಎಲ್ಲರಿಗೂ ಡಿವೇ ಡ್ ಮಾಡ್ಯಾರ ಮೂರ್ ಮೂರ ಎಕರೆ
ಜರಿ ಮೇಡಮ್ರೀ
ನಾವ್ ನಾಲ್ಕ್ ಜನ ಇದ್
ನಾಲ್ಕ್ ಜನ ಅದ್ರನ್ರಿ ನೀವೇ ಸ್ಣವ್ರಿ ದೊಡ್ಡವ್ರಿ
ನಮ್ ನಡ್ವರ್ಕ್ದೆ ಇನ್ನೊ ಬ್ರದರ್ ನನ್ನಂತ್ರ
ಮದ್ವೆೆ ಹೊಸ ಮಂದಿ ಮದವಿ ಆಗ್ಯಾದ್ರಿ
ಎಲ್ಲಾರದು ಆಗ್ಯಾದ್ರಿ ಎಲ್ಲಾರ ನಾಕ್ನ ಆದ್ನದಾರ ನಾಕ್ ನಾವ್ ಜನ ಏನ್
ದೊಡ್ಡ ಫ್ಯಾಮಿಲಿನದ ಬಿಟ್ಟ
ಒಂದ್ ದೊಡ್ಡ ಫ್ಯಾಮಿಲಿ ಆದ್ರಿ ಎಲ್ಲಾರ್ ಬಂದ್ರೆ ಒಂದ್ ಒಂದ್ ಒಂದ್ ಪ್ಯಾಕೆಟ್ ಒಂದ್ ಇದನ ಬೇಕು ಒಂದ್ ಐವತ್ತು ಜನ ಆತಿ ಎಲ್ಲ ಅವರು ಬಂದ್ರೆ ಏನಾರು ಮನೀ ಮಂದಿನೇ ಮತ್ತ ಸಂಬಂಧಿಕರಿಲ್ಲ ಯಾರಿಲ್ಲ
ಹೌದ್ರಿ ತಡ್ ಮೇಡಮ್ರರಿ ಹಸ್ ಏನತ್ರಿ ಒಂದ್ ಹತ್ ನಿಮಿಷ ರೀ
ಸರಿ ಅಷ್ಟೇ ಮಾಡ ಹ್ಮ
ಹ್ಮ ಹ್ಮ